ಹಲೋ
ಹಾ
ಅನದಾ
ಹಲೋ
ಊಟ ಮಾಡಿದ್ರಾ
ಹಾ ಊಟ ಆಯ್ತು ನಿಮ್ದು
ಹ್ಮ್ ಆಯ್ತು ಬಾ ಇವಾಗ್ ಮಾಡ
ಹೌದಾ
ಹ್ಮ್ ಲೇಟ್ ರಿ
ಹಾ ಬ್ರೋ ಸ್ವಲ್ಪ ಲೇಟ್ ಆಯ್ತು
ಹ ಬ್ರೋ
ಹೋಗಿದ್ರಾ ಏನ್ ಲೇಟ್ ಆಯ್ತಲ್ಲ ಊಟ
ಇಲ್ಲ ಬ್ರೋ ಸುಮ್ನೆ ಹಂಗ ಲೇಟ್ ಆಯಿತು ಫ್ರೆಂಡ್ಸ್ ಎಲ್ಲ ಆಚೆ ಹೋಗಿದ್ವಿ
ಹಾ ಹಾ
ಹಾ ಬಂದ್ಬಿಟ್ಟು ಮಾಡಷ್ಟ ಕೆ ಲೇಟ್ ಆಯ್ತು
ಹೌದು
ಹಾ ಇವಾಗ ಜಸ್ಟ್ ಮುಗಿ ಊಟ
ಏನ್ ಸ್ಪೆಷಲ್.
ಶಲಂತ ರಲ್ವಾ ಹಂಗೆನ್ನು ಏನ ಸ್ಪೆಷಲ್ ಅಂತ ಏನಿಲ್ಲ ಅನ್ನ ಸಾಂಬಾರ್
ಓ ನಾಳೆ ಭಾನುವಾರಲ್ಲ ಸ್ಪೆಷಲ್
ಹ
ಮತ್ತೆ ಆರಾಮಿದೀರಲ್ಲ.
ಹಾ ಬ್ರೋ ಅರಾಮಿದಿನಿ.
ಹ್ಮ್ ಹ್ಮ್ ಮನೇಲೆಲ್ಲಾ ಆರಾಮ್ದಾರ
ಹಾ ಬ್ರೋ ಎಲ್ಲರೂ ಅರಾಮ್ ಹ ಬ್ರೋ
ಮತ್ತೆ
ಮತ್ತೆ ಹೇಳಬೇಕು ಬ್ರೋ.
ಮತ್ತೆ ಫ್ಯಾನ್ಸ್ ಎಲ್ಲ ಆರಾಮ್ ಇದಾರ.
ಹ ಬ್ರೋ
ಪರ್ಸುನ
ಹಾ
ಹಾ ಬ್ರೋ
ಹ್ಮ
ಮತ್ತೆ ಬ್ರೋ ಏನ್ ಮಾಡ್ತಾ ಇದ್ದೀರಾ ಇವಾಗ.
ಏನ ಇಲ್ಲ ಈಗ ನಾನು ಮಲ್ಕೊಂತಿದ್ದೆ.
ಮಲ್ಕೊಂಡಿದ್ರ
ಸುಮ್ಮನೆ ಫೋನ್ ನೋಡ್ಕೊಂಡು ಮಲ್ಕೊಂಡಿದ್ದೆ
ಹಾ ಹಾ.
ಹ.
ಏನಾದ್ರು ಸ್ಟಡಿ ಅ ಏನಾದ್ರು ಮಾಡ್ತಿದ್ರಾ.
ಏನ್ ಸ್ಟಡಿ ಏನಿಲ್ಲ ಎಕ್ಸಾಮ್ ಹೋಗಿತ್ತು ನಿನ್ನೆ.
ಹಾ.
ಈಗ ನಾ ನಾಳೆ ಈಗ ಊಗ್ ಬಂದಿದ್ದೀ. ಮೊರಮ್ಗೆ ಮೊರಾಮ್ ಇತ್ತಲ್ಲಾ.
ಹಪತಲ್ಲ.
ಹಾ ಅದ್ಕೋಸ್ಕರ ಊರಿಗೆ ಬಂತ. ಇಲ್ಲಾಂದ್ರೆ ಬಂಗಳೂರು ಹೋಗ. ತ್ತಾ.
ಬೆಂಗ್ಳೂರು ಬೆಂಗ್ಳೂರು ಹೋಗ್ತಾರಾ.
ಹಾ.
ಹ್ಮ ಹ್ಮ.
ಅದ ಮನೇಲಿ ಕೇಳ್ದ ಫೋನ್. ಸ ಬಾ. ಹಬ್ಬ ಬೇರೆ ಇದೆ.
ಹಾ.
ಹಬ್ಬಬ್ ಮುಗಸ್ಕೊಂಡ್ ಹೋಗುವಂತ ಬಾ ಅಂತ ಹೇಳಿದ್ರು.
ಹ ಎಕ್ಾಮ್ ಮುಗ್ಕ್ಷ ಬೆಂಗಳೂರು ಹೋಗಬೇಕಂತ ಪಲನ್ ಮಾಡಾರಾ.
ಹಾ ಅದೇ ಪ್ಲಾನ್ ಇತ್ತು.
ಹಾ.
ಹಾ ಎಕ್ಸಾಮ್ ಮುಗ ತಕ್ಷಣ ಫೋನ್ ಹಸಿದೆ ಹಗೆ ಹೋಗ್ತೀನಿ ಅಂತೇಳಿ ಬೆಂಗ್ಗಳೂರಿಗೆ ಹೋಗ್ತೀನಿ ಅ ಫೋನ್ ಹಚ್ಿದೆ. ಆ ಇಲ್ಲ ಅಪ್ಪ ಇದೆ ಅಪ್ಪ ಮುಸ್ಕೊಂಡ ಹೋಗುವಂತ ಬಾತರು.
ಮನೇೆಯಲ್ಲಿ ಹಬ್ಬ ಇದೆ ಹಬ್ಬ ಇದು ಮೊರಮ್ ಇದೆ ಹಬ್ಬ. ಮುಗಸ್ಕೊಂಡು ಹೋಗ ಅಂಂತ ಬಾ ಅಂತ ಮನೆ ಕರ್ದರು
ಹಾ ಅದೇ ಪಕ್ಕೀರ ಆಗ್ಬೇಕಲ್ಲ
ಹ ಹಾ
ಹಕ್ತೀರಿಲ್ ನೀವು ಊರ
ಹಾ ನಮ್ ಕಡೆ ಎಲ್ಲ ಆಗ್ತಿಬರು ಸಾವತ್ತು
ಅದೇ ಪಕೀರ್ ಅಂತೇಳಿ ಈಗ ರೆಡ್ ಕಲರ್ದ ಒಂದು ಲಾಡಿ ಹಾಕ್ತಾರಲ್ಲ
ಹಾ ಹಾ
ಈಗ ಹೆಂಗ ಲಿಂಗ ಆಯ್ತ್ರಿ ಜನಿವಾರ ಹಾಕ್ತಾರಲ್ಲಾ ಆತರ ಹಾಕೊಂಡ ಹಾಕ್ತಾರ
ಪಕೀರ ಅಂತೇಳಿ
ಹಾ ಅದು ದಪ್ಪನಂದ ಒಂದ್ ದಸ ಹಿಂದೆ ಹಿಂದಿಂದ ದಿನ
ಹಾ
ಕತ್ತಲ್ ರಾತ್ರಿ ಅಂತ ಹೇಳ್ತಾರಲ್ಲ ಆ ದಿನ ಹಾಕ್ಬಿಟ್ಟು ಮರ್ದಿನ ದಪ್ಪನ ಅಂತಿರುತ್ತೆ ಅವತ್ ಕೊನ ದಿನ ಮೊರಮ ಕೊನ ದಿನ
ಕೊನೆ ದಿನ
ಅವತ್ತು ಹನ್ನಲ್ಲೇ ಬಿಡೋದು ತಗದಬಿಟ್ಟ
ಅದ್ನ ಅವಾಗ ಏನ್ ಮಾಡ್ತಾರ ಅಲ್ಲ
ವರ್ಷ ವರ್ಷ ಆಗ್ತವಲ್ಲಾ ಹಾಗಾಗಿ ಹಬ್ಬ ಇದವಲ್ಲ ಹಾಗಾಗಿ ಆ ಫಕೀರ್ ನು ಆಗ್ಬೇಕಿತ್ತು ಹಾಗಾಗಿ ಊರಿಗೆ ಬಂದವಿ
ಪಕ್ಕೀರ ಹಾಕಿ ಮುಂದೆ ಏನ್ ಮಾಡೋದು ಅದ
ಅದ ಏನಿಲ್ಲ ಹೊಸ ಬಟ್ಟೆ ತಗೊಂಡ್ ಬರ್ತಾರ ಆತ್ ಹೊಸ ಬಟ್ಟೆ ಸ್ನಾನ ಗಿನಾ ಮಾಡ್ಕೊಂಡು ಅವತ್ ನೈಟ್ ಕೊಡ್ಡ ಇರುತ್ತಲ್ಲ ಕಟ್ಟಿಗೆ ಕೊಡ್ಡ
ಹಾ ಕಟ್ಟಿಗೆ ಸೌದೇ
ಹಾ ಆ ಸೌದೆ ತೊಂದು ಹೋಗ್ಬಿಟ್ಟು ಅದು ಅಲ್ಲಿ ಮಸ್ತಿ ಹತ್ರ ರೌಂಡ್ಕ್ ಕೂಣಿ ಹಡ್ಡಿರ್ತಾರಲ್ಲ
ಸ್ವಲ್ಪ ಇ ಗುಂಡಿ ತೊಡೀರರ್ತಾರಲ್ಲ
ಹಾ ಗುಂಡಿ ತೋಡಿರ್ತಾರಲ್ಲಾ ಅದ್ರಲ್ಲಿ ಏನೈತಿ ಅ ಕೆಂಡ ಮಾಡಿರ್ತಾರೆ
ಹಾ ಫುಲ್ ಬೆಂಕಿ
ಹ ಅದು ಸೌದೆ ಹೊತ್ಕೊಂಡು ಮನೆಯವರೆಲ್ಲಾ ಸಕ್ಕರೆೆ ಉದಬತ್ತಿ ತರ ಲಾಭ ಅಂತೇಳಿ ತೊಗೊಂಡು ಹೋಗೋದು ಹ
ಹಾ ದೇವ್ರಿಗೆ ಪ್ರಸಾದ್ ಅಂತ
ಹಾ ಪ್ರಸಾದ ಅಂತೇಳಿ ತೊಗೊಂಡು ಹೋಗ್ಬಿಟ್ಟು ನಾವು ಹೋಗೋದು ಅವ್ರು ಅಲ್ಲಿ ಕೊಡ್ತಾರೆ ಅದಲ್ಲಾಡಿ ಅಂತ ಹೇಳಿದನಲ್ಲ ಅವಾಗ್ಲ
ಹಾ ಹಾ
ಆ ತರದು ಅದೇ ಆ ದೇವ್ರ ಹತ್ರ ಇಟ್ಟು ಪೂಜೆ ಮಾಡ್ಬಿಟ್ಟು ಕೊಡ್ತಾರ ನಮ್ಗೆ ಹಾಕ್ತಾರ ಅವ್ರೇ
ಹಾ
ಅದನ್ ಹಾಕಿದ್ಮೇಲೆ ಮರ್ದಿನ ಸ್ನಾನ ಮಾಡಂಗಿಲ್ಲ ಮತ್ತೆ ಇದು ಏನು ಪಾದರಕ್ಷೆಗಳ ಹಾಕಂಗಿಲ್ಲ
ಹ ಅಂದ್ರೆ ಸ್ಲಿಪರ್ ಆಗಂಗಿಲ್ಲ
ಹ ಹಾ ಕಾಲ ಸ್ಲೀಪರ್ ಹಾಕಂಗಿಲ್ಲ ಮತ್ತೆ ಅವಾಶ್ಯ ಶಬ್ದಗಳ ಮಾತಾಡಂಗಿಲ್ಲ
ಹಾ ಕೆಟ್ಟದಾಗಿ ಯಾವ್ದು ಮಾತಾಡಂಗಿಲ್ಲ
ಹಾ ಏನು ಮಾತಾಡಂಗಿಲ್ಲ ಅತಿ ನೀಟಾಗಿದ್ದು ಮರುದಿನ ಸ್ನಾನ ಕೂಡ ಮಾಡೋ ಹಂಗಿಲ್ಲ ಅದು ದಪ್ಪನ ಮುಗಿಯ ದಿವಸ ಮಾಡೋದು
ಹ ಅದ್ನ ಕೈಯ್ಯಲ್ಲಿ ಅದ ಕಟ್ಕೊಂಡ್ರೆ ಮಾರಾದಿಸ ಸ್ನಾನ ಮಾಡಂಗಿಲ್ಲ
ಹಾ ಸ್ನಾನ ಮಾಡಂಗಿಲ್ಲ ಸ್ನಾನ ಮಾಡಂಗಿಲ್ಲ ಮತ್ತೆ ಆ ಕಡೆ ಮಸ್ತಿ ಕಡೆ ಏನಾದ್ರು ಹೋಗ್ಬೇಕಿದ್ರೆ ಮೂತ್ರ ಈತರ ಮಾಡಿರ್ತೀವಲ್ಲ ಮೊದ್ಲು ಹಾಗೆ ಹೋಗಂಗಿಲ್ಲ ಮತ್ತ ಮನೆಗ್ ಬಂದು ಸ್ವಲ್ಪ ಕೈಕಾಲ್ ಮುಖ ತೊಕೊಂಡು ಹೋಗದ ಹೋಗಿ
ಹಾ ಯ
ಅಲ್ಲೈ ಆಡ್ಬೇಕಾದ್ರೆ ಅಲ್ಲೈ ಆಡದ ಆತರ ಮುಖ ಎಲ್ಲ ತ
ಹಗ ಹ ನಮ್ಮ ಹುಡುಗನ ಜೊತೆ ಲೋ
ಈ ತರ ಎಲ್ಲಾ ಮಾಡ್ತಾರೆ
ಹಾ ಹಾ
ನಿಮ್ಮೂರ್ ಸರ ಸೈಡ್ ಎಲ್ಲ ಆಗತ್ತಲ್ಲ
ಹಾ ಆತರ ಎಲ್ಲಾ ಮಾಡ್ತಾರ
ಹಾ
ಆತರ ಎಲ್ಲ ಮಾಡ್ತಾರ
ಹಾ
ಹ ಹ
ನಾವು ಚಿಕ್ಕೋರು ಇರುವ ಹಾಗಾಗದ ಚಂದ ಈ ಏನ ದೊಡ್ಡೋರಾಗತಿರಿ ಎಲ್ಲಾ ಹಬ್ಬಾ ಎಲ್ಲ ಅದ್ರ ಮ್ಯಾಗ ಇಂಟ್ರೆಸ್ಟ್ ಕಡ್ಮೆ ಆಗ್ತದೆ ಹಾಗದಾ
ಹ್ಮ್ ಚಿಕ್ಕರುದ್ದಾಗಲ್ಲ ಆತರ ಮಾಡ್ತಿದ್ರ
ಹಾ ಈಗ ಮನೇೆಯಲ್ಲಿ ಈ ಬಿಟ್ಟಿದ್ದೆ ಅನ್ನಕ್ಕೇನ ನಮ ಅಣ್ಣನ್ ಮಗ ಇದಾನೆ
ಹ್ಮ್
ಅವನಿಗೆ ಮಾಡ್ತಾರೆ ಈಗ ದೊಡ್ಡವರಾಗಿನ್ ನಮ ಬಿಟ್ಟು ಅವರು ಹುಟ್ಟಿದಾನ ಒಬ್ ನಮ್ಮ ಅ್ಣನ್ ಮಗ ಅವನಿಗೆ ಯಾರೀತಿ
ಅಂದ್ರೆ ಒತ್ತಾಯ ಪೂರ್ವಕವಾಗಿ ನೀವುಊರಿಗೆ ಹೋಗ್ತಾ ಇರೋದ ಇವಾಗ
ಹಾ
ಮನೆಯವ್ರತ್ತಾಯ ಕೊಡ್ತಾರೆ ಕೊಡ್ತಿದ್ದಾರೆ ಅಂತ ಹೇಳಿ ಊರಿಗೆ ಹೋಗುತ್ತಿದ್ದೀರಾ ಮನ್ಸ್ ಚಿಂದ ಹೋಗ್ತಾ ಇಲ್ಲ
ಮತ್ತೆ ಈಗ ದುಡಿಯೋ ವಯಸ್ಸಲ್ಲ ದುಡಿಬೇಕಲ್ಲ
ಹಾ ಅದು ನಿಜಾನೆ ಬಿಡಿ
ಹಾ ಹಾಗಾಗಿ ಈಗ ಹೋಗ್ಬಿಟ್ಟು ಈಗ ಮತ್ತೆ ಬರ್ಬೇಕು ಮತ್ತತ್ ಆರ್ ತಿಂಗಳ ಬಿಟ್ಟು ಬರ್ಬೇಕು ಮತ್ತೆ ಎಕ್ಸಾಮ್ ಸ್ಟಾರ್ಟ್ ಆಗತ್ತಾ
ಹ ನೀ ಸಿಕ್ಸ್ ಮಂತ್ ಬಿಟ್ಟು ಬಂದ್ರೆ ಮತ್ತೆ ಎಕ್ಸಾಮ್ ಚಲ ಆಗುತ್ತೆ
ಹಾ ಹಾಗಾಗಿ ಸುಮ್ನೆ ಈಗ ಮೊದ್ಲೇ ಎಕ್ಸಾಮ್ ಅಂತೇಳಿ ಈಗ ಎರಡ್ ತಿಂಗಳ ಮೂರ್ ತಿಂಗಳ ಇದೇ ಕ ಕಾಲ ಕಳೆದಿದೆ ಊರಲ್ಲಿ ಮತ್ತೆ ಹಾಸ್ಟೆಲ್ಲ್ಲಿ
ಹಾ ಎರಡ್ ಮೂರ್ ತಿಂಗಳು ಹಿ ಹೋಗ್ಬಿಟ್ಟ್ದೇ ಟೈಮ್ ಎಷ್ಟು
ಹಾ ತಷ್ಟ ಅಷ್ಟದೆ ಸುಮ್ನೆ ಈಗ ಮತ್ತ ಒಂದ್ ಹತ್ತ ಹದ್ನೈದು ದಿನ ಆದ್ರೆ ಮತ್ತತ್ ಅಲ್ಲಿ ಆಹ ಆರಏಳ್ ಸಾವಿರ ರೂಪಾಯಿ ದುಡ್ಬೋದಲ್ಲ
ಹಾ ಒಂದು ನಾಲ್ಕು ಜನ ಒಂದ್ ಹತ್ತು ದಿನ ಹನ್ನೆರಡು ಜನ ಆದ್ರೆ ಮತ್ತೊಂದು ನಾಲ್ಕು ನಾಲ್ಕು ಸರ್ ಎಂದ ಐ್ ಸರ್ ಸಂಪಾದನೆ ಮಾಡ್ಬೋದು
ಹಾ ಹಾಗಾಗಿ ಸುಮ್ಮ್ನೆ ಇದ್ದಿದ್ರೆ ಅದು ನಾಲ್ಕೈದು ಸಾವಿರಾನು ಬರೋದಿಲ್ಲ ಮತ್ತೆ ಕೈಯಿಂದ ಎರಡ್ ಮೂರ್ ಸಾವಿರ ಲಾಸ್ ಅಲ್ಲ
ಹಾ ನಮ್ ಕೈಯಿಂದಾನೇ ದುಡ್ ಹೋಗುತ್ತೆ ಬಟ್ ದುಡ್ ಬರಂಗಿಲ್ಲ
ಹಾ ಅದಕ್ಕೋಸ್ಕರ ಎರಡ್ ಎರಡ್ ಲಾಸ್ಟ್ ಮೇಡ ಅಂತ ಹಾ
ಹಾ ಹಾ ಸುಮ್ಮ್ನೆ ಯಾಕೆ ಹೋಗ್ಬಿಡಿ ಹಿಂಗೆಲ್ಲ ಇತ್ಂದ್ರೆ
ಹದ ನಿಮ್ದ ನಿಮ್ದ ಎಕ್ಸಾಮ್ ಆಯ್ತಾ
ನಮ್ದಿಲ್ಲ ಬ್ರೋ ಇನ್ನು ಮುಗ್ದಿಲ್ಲ ಇಪ್ಪತ್ನಾಲ್ಕು ಕರಾ ಸಬ್ಜೆಕ್ಟ್ ಇದೆ
ಹಾ ಹಾ
ಹ ಅದ ಮುದ್ರೆ ನಾವ ಹೋಗದ
ಏನ್ ಬ್ಯಾಕ್ಲಾಸ್ ಏನಾದ್ರೂ ತಿದಿರಾ
ಏ ಬ್ಯಾಕ್ಲೆನ್ಸ್ ಅದು ಏನಲ್ಲಗದು
ಹಾ ಬ್ಯಾಕ್ಲಾಸ್ ಏನು ಇಡ್ಬೇಡಿ ಇಟ್ರೆ ಅದ ಇದು ಗೌರ್ಮೆಂಟ್ ಇಂದ ಈ ಇಪ್ಪತ್ತೈದು ಸಾವಿರ ಅಮೌಂಟ್ ಬರುತ್ತೆ
ಹಾ ಸ್ಕಾಲರ್ಶಿಪ್ ಅಂತ ಹೇಳಿ
ಹಾ ಪ್ರೈಜ್ ಮನಿ ಅಂತ ಹೇಳಿ ಬರತ್ ಹಾ
ಹಾ
ಅದು ಯಾವ್ದ ಯಾವ್ದಾದ್ರು ಒಂದ್ ಸಮ್ಮಲ್ಲಿ ಬಟ್ಟಿಟ್ರೆ ಬರಲ್ಲ ಅದು ಹಾಗಾಗಿ ನೀಟಾಗಿ ಓದಕೊಂಡು ಪಾಸಾಗಿ ಎಲ್ಲ ಸಾಮ
ಹ ಬ್ರೋ
ಹಾ
ಮಾಡೋಣ ಬ್ರೋ ಮಾಡೋಣ ನಿಮಗೆಲ್ಲ ಚೆನ್ನಾಗಾಗಿದವ
ನಮ್ದು ಪರ್ಸನ್ ಅಲ್ಲಿ ಅಷ್ಟು ಕೇರ್ ಮಾಡ್ಲಿಲ್ಲ ನಾನು ಹಾಗಾಗಿ ಫಸ್ಟ್ ಟೈಮ ಒಂದ ಬ್ಯಾಕ್ಕ ಹೋಯ್ತು ಹಾಗಾಗಿ ಈಗ ನಾವು ಫಸ್ಟ್ ತಪ ಕೊಡ್ತಾ ಇದ್ದ್ವಿ ಗತ್ತಾರ ಫಸ್ಟ್ಗೆ ಪ್ರೈಜ್ ಮನಿ ಬರುತ್ತೆ ಹಿಂಗೆ ಅಂತ ಹೇಳಿ ಹಾಗಾಗಿ ಸುಮ್ಮ್ನೆ ಎಲ್ಲಾ ಮಾಮೂಲಿ ತರ ಬರ್ಬಿಟ್ಟಾಕ್ಬಿಡ ಅಂತ ಹೇಳಿ ಬರ್ಬಿಟ್ಟಿದವಿ ಅದು ಇಂಗ್ಲಿಷ್ ಹೋಗ್ಬಿಡ್ತು ಒಂದು
ನೋಡ್ಕೊಂಡ ಬರಬೇಕಬೇಕ ಕಲೆ
ಮೊದ್ಲೇ ಬ್ರಿಟಿಷರ್ ಭಾಷೆ ಅದನ್ನ ಏನ್ ನೋಡ್ಕೊಂಡ್ ಬರೋದಂತ ಓನಾಗಿ ಬರಬೇಕು ಹಕ
ರು ಇಂಗ್ಲಷ್ ಏನ್ ಗೊತ್ತ ನಮ್ಮಂತ ಹುಡಗ್ರ ಇಂಗ್ಲಿಷ್ ನ ಸ್ವಲ್ ಕಷ್ಟ ಆಗದು
ಹೌದು ಅದು ಕಷ್ಟ ಅಂತೇನಲ್ಲ ಅದು ಪರಂಗಿರಿ ಭಾಷೆ ನಾವ ಯಾಕ ಕಲಿಯೋದು ಅಂತ
ಹ ಹಾ ಹಾ ಇಲ್ಲ ಬ್ರೋ ಇವಾಗೆಲ್ಲಾ ಇವಾಗೆಲ್ಲಾ ಇಂಗ್ಲೀಷ್ನೆ ಮೇನ್
ಹೌದೌದು ಈಗೆಲ್ಲಾ ಕನ್ನಡ ಸೆಕೆಂಡು ಇಂಗ್ಲಿಷ್ ಫಸ್ಟ್ ಅನ್ನೋ ಸ್ಥಿತಿಗ್ ಬಂಬಿಟ್ಟಿದೆ
ಹೌದೌ ದು ಬ್ರೋ ಎಲ್ಲಾನು ಇಂಗ್ಲಿಷ್ ಇಂಗ್ಲೀಷ ಮಾತಾಡಿ ಎಲ್ಲಾನು ಇಂಗ್ಲೀಷ್ ಅಂತ ಆಗ್ಬಡದೆ
ಹೌದೌದು
ಏನು ಮಾಡಕ್ಕಾಗಲ್ಲ ಇರೀ, ಇರ್ಲಿ ಬಿಡು ಬ್ರೋ.
ಆಯ್ತ್ ಆಯ್ತು ಮತ್ತ ನಾ ಕಾಲ್ ಮಾಡ್ಲಾ ಇದು ಸ್ವಲ್ಪ ಬಿಸಿ ಇದ್ದೆ
ಹಾ ಓಕೆ ಓಕೆ ಬ್ರೋ ಮಾಡಿ ಮಾಡಿ.
ಹಾ
ಓಕೆ ಸರಿ ಬ್ರೋ ಹೇಳು.